ಹೇಗಿದ್ದೀರಾ
ಹ ಚೆನ್ನಾಗಿದ್ದೇನೆ ನೀ ಹೇಗ್ಗಿದ್ದೀರಾ
ನಾನು ಚೆನ್ನಾಗಿದ್ದೇನೆ ಏನು ಮಾಡುತ್ತಿದ್ದೀರಿ
ಸುಮ್ಮನೆ ಕುಳಿತುಕೊಂಡಿದ್ದೇನೆ ನೀವೇನು ಮಾಡುತ್ತಿದ್ದೀರಾ
ನಾನು ಹಾಗೆ ಸುಮ್ಮನೆ ಕುಳಿತುಕೊಂಡಿರುವೆ
ಹ್ಮ್ ಊಟ ವಾತ್ತೇ
ಊಟಾ ಇನ್ನು ಆಗಲಿಲ್ಲಾ ನಿಮ್ಮದು
ಇಟ್ಟಿದ್ದರೆ ತಿನ್ನಬೇಕು
ಹೌದೇ
ಹ್ಮ್
ಪರೀಕ್ಷೆಗಳು ಮುಗಿದವೆ
ಹ್ಮ್ ಮೂರು ಮುಗಿದಿದೆ ಇನ್ನು ಮೂರು ಇದಾವೆ
ಪರೀಕ್ಷೆ
ಹಾ ಇವತ್ತು ಇತ್ತು ಹೀ
ಹ್ಮ್ ಹ್ ಹೇಗೆ ಬರ್ದಿದ್ದೀರಾ ಪರೀಕ್ಷೆಯನ್ನು
ಹ್ಮ್ ತುಂಬಾ ಚೆನ್ನಾಗೆ ಬರೆದಿದ್ದೇನೆ ರಾಜಕೀಯದ ಬಗ್ಗೆ ಅಲ್ಲವೇ ಸಂವಿಧಾನದ್ದು ತುಂಬಾ ಚೆನ್ನಾಗಿ ಬರೆದಿದ್ದೇನೆ ನಿಮಗೆ ಯಾವ ವಿಷಯ ತುಂಬಾ ಇಷ್ಟವಾಗುತ್ತದೆ
ಯಾವ ಯಾವ ರೀತಿಯಲ್ಲಿ ನನಗೆ ಕ ಕತ್ತೆಗಳು ಕಾದಂಬರಿಗಳು ಈ ಪುಸ್ತಕಗಳಿರುದ ತದೇ ಹಾರಿ ಆ ತರದ ಪುಸ್ತಕಗಳು ಇಷ್ಟವಾಗುತ್ತದೆ ಇಳಿಯುವವು ಕಾರಣ ಕವಿ ಮಳೆಗಳಲ್ಲಿ ಮದುಮಗಳು ಆ ರೀತಿಯ ಕಥೆಗಳು ಇಷ್ಟವಾಗುತ್ತದೆ
ಆ ತರ ಎಷ್ಟು ಪುಸ್ತಕವನ್ನು ಓದಿದ್ದೀರಾ ನೀವು
ನಾನು ಓದಲಿಲ್ಲಾ ಕೇಳಲ್ಪಟ್ಟಿದೆ ಓದಬೇಕು ಎಂದುಕೊಳ್ಳುತ್ತೇನೆ ಆದ್ರ ಪುಸ್ತಕ ಸಿಗುವುದಿಲ್ಲುಸ್ತ ಪುಸ್ತಕ ಸಿಗಬೇಕೆಂದ್ರೆ ನಾವು ಹೊಸ ಪುಸ್ತಕವನ್ನು ಖರೀದಿ ಮಾಡಬೇಕಾಗುತ್ತದೆ ಮೊದಲೇ ನಮಗೆ ತಿನ್ನುವುದಕ್ಕಾಗಿ ಹಣ ಗತಿ ಇಲ್ಲಾ ಇನ್ನ ಎಲ್ಲಿ ಪುಸ್ತಕವನ್ನು ತೆಗೆದುಕೊಳ್ಳೋದು
ಹ್ಮ್
ನೀವು ಓದುತ್ತೀರಿಯೇ ಪುಸ್ತಕಗಳನ್ನು
ಇಲ್ಲಾ ನನಗೆ ಈಗ ಪರೀಕ್ಷೆಗಳು ಇದ್ದಾವೆಲ್ಲಾ ಬೇರೆ ಸಮಯದಲ್ಲಿ ಹೋದ ಬೇಕು ಎಂದು ಅನಿಸುತ್ತೆ ಆದ್ರೆ ಪುಸ್ತಕಗಳ ಆಥರದ್ದು ನನ್ನ ಬಳಿ ಇಲ್ಲಾ
ಹ್ಮ್
ಕೊಂಡು ಬರಬೇಕು ಒಂದು ಪುಸ್ತಕ ಅ ಅಂದುಕೊಂಡಿದ್ದೇನೆ ಪರೀಕ್ಷೆಗಳು ಮುಗಿದ ನಂತರ ತೆಗೆದುಕೊಳ್ಳುತ್ತೇನೆ
ಹ್ಮ್ ಹ್ಮ್ ತೆಗೆದುಕೊಳ್ಳೆ ಅದು ಒಂದು ಒಳ್ಳೆ ಅಭ್ಯಾಸ ಪುಸ್ತಕಗಳನ್ನು ಓದುವುದು
ಹ್ಮ್ ನೀವು ಮಹಾಭಾರತ ರಾಮಾಯಣ ಪುಸ್ತಕ ಓದಿದ ತರ
ನಾನು ಮಹಾಭಾರತ ಓದಲಿಲ್ಲ ರಾಮಾಯಣ ಪುಸ್ತಕವನ್ನು ಓದಿದ್ದೇನೆ ರಾಮಾಯಣ ಪುಸ್ತಕ ಯಾಕಂದ್ರೆ ನನ್ಗೆ ರಾಮಾಯಣ ತಿಳಿದಿದ್ದಾರೆ ಆದರೆ ನಮ್ಮ ಮನೆಯಲ್ಲಿ ಸೀತಾಯಣ ಎಂಬುವಂತ ಒ ಂದು ಪುಸ್ತಕ ಇದೆ ಆ ಪುಸ್ತಕವನ್ನು ಓದಿದ್ದೇನೆ ಸೀತೆ ಬಗ್ಗೆ ಸೀತೆ ಮತ್ತೆ ಹುಟ್ಟಿದ್ದು ಬೆಳೆದಿದ್ದು ರಾಮನನ್ನು ಹೇಗೆ ಭೇಟಿಯಾದಳು ಲಂಕಕ್ಕೆ ಹೇಗೆ ಹೋದಳು ಮತ್ತೆ ಸೀತೆೆಯ ಸೀತೆ ಗರ್ಭಿಣಿಯ ಆಗಿದ್ದಾಗ ಅಗ್ನಿ ಪರೀಕ್ಷೆಯನ್ನು ಹೇಗೆ ಪ್ರವೇಶ ಮಾಡಿದಳು
ಹ್ಮ ಸೀತೆಗೆ ಎಷ್ಟು ಜನ ಮಕ್ಕಳು
ಇಬ್ಬರು ಲವ ಮತ್ತುತ್ತೆ ಕುಖಶ
ಹ್ಮ್ ಸೀತೆಯ ತಂದೆ ತಾಯಿ ಹೆಸರು ಗೊತ್ತಾ
ಹ್ಮ್ ಅಷ್ಟಾಗಿೆ ನೆನಪಿಲ್ಲ ನನಗೆ ನಿಮಗೆ ತಿಳಿದಿದೀಯೇ
ನನಗ ಅಷ್ಟೊಂದು ಗೊತ್ತಿಲ್ಲ ಅದಕ್ಕೆ ನಿಮ್ಮ ಬಳಿಕೆ ಹೇಳುತ್ತಿದ್ದ ನಾನು ಅದರ ಬಗ್ಗೆ ಅಷ್ಟು ತಿಳಿದುಕೊಂಡಿದ್ದೆ
ಹಓದಿದ್ದೆ ನಾನ ಇವ ಇದು ನಾನು ಹನ್ನೆರಡನೇ ತರಗತಿ ನಂತರ ಓದಿದ್ದು ಮೂರು ವರ್ಷಗಳು ಮುಗ ಇ ಮೂರು ನಾಲ್ಕು ವರ್ಷಗಳು ಮುಗಿತಾ ಬಂದಿದ್ದ
ನಾನು ಮೊನ್ನೆ ಒಂದು ಸ್ವಲ್ಪ ಸ್ವಲ್ಪ ದಿನ ಓದುತ್ತಿದ್ದೆ ಮತ್ತೆ ನಾನು ಅದನ್ನು ಓದಲು ಮರೆತೇ ಬಿಟ್ಟೆ ಅದು ಕಣ್ಣಿಗೆ ಕಾಣ ಿದ್ದರೆ ಓದಬೇಕು ಎಂಬ ಆಸೆ ಉಂಟುತ್ತೆ ಆ ಸಮಯದಲ್ಲಿ ಓದುತ್ತಿದ್ದೆ ಒಂದು ನಾಲ್ಕು ಪುಟ ಏನೋ ಓದಿದ್ದೆ ಮತ್ತೆ ಹಓದಲಿಲ್ಲ ನಾನು
ಹ್ಮ್
ಹ
ಓದಿ ನಿಮ್ಮ ಬಿಡುವಿನ ಸಮಯದಲ್ಲಿ
ಹ ಪರೀಕ್ಷೆಗಳಾದ ನಂತರ ಸ್ವಲ್ಪ ಬಿಡುವಿರುತ್ತೆ ಹಾ ಸಮಯದಲ್ಲಿ ಓದುತ್ತೇನೆ
ಬೇರೆ ಪುಸ್ತಕಗಳು ಯಾವ್ಯಾವದೆ ನಿಮ್ಮ ಬಳಿ
ನನ್ನ ಬಾಲಿ ಬರೀ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವ ಪುಸ್ತಕಗಳು ಮಾತ್ರ ದಾವ
ಹೌದೇ ಸ್ಪರ್ಧಾ ಅಲ್ಲ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿದ್ದೀವಿ
ಇಲ್ಲ ತೆಗೆದುಕೊಂಡಿದ್ದೇನೆ ಬಟ್ ತಯಾರಾಗಬೇಕು ಎಂಬ ಯೋಚನೆ ಇತ್ತು
ಹ್ಮ್
ಹ್ಮ ಈಗ ಡಿಗ್ರೀಸ ಓದುತ್ತಿದ್ದೇನೆಲ್ಲವ ಇತ ಇದನ್ನ ಆದ ನಂತರ ಈಗಡ ನೆಕ್ ಮುಂದಿನ ಈ ಎಕ್ಸಾಮ್ ಪರೀಕ್ಷೆನ ನಂತರ ತಯಾರಿ ಆಗಬೇಕು ಎಂದು ಅನ್ಕೊಂಡಿದ್ದೇನೆ.
ಹೌದ ಯಾವ ಪರೀಕ್ಷೆಗೆ ತಯಾರಿ ಆಗ್ಬೇಕಂದನ್
ಅದನ್ನು ನೋಡು - ಕೊಳ್ಳಬೇಕು ಯಾವ ಪರೀಕ್ಷೆಗಳು ಬರುತ್ತವೆ ಅಂತ ತುಂಬಾ ಪರೀಕ್ಷೆಗಳು ಬರುತ್ತೆ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಅದರ ಬಳಿ ನಾನು ಯಾವ ಪರೀಕ್ಷೆಗೆ. ತಯಾರಿ ಆಗಬೇಕು ಯಾವ ಪರೀಕ್ಷೆ. ನನಗೆ ಸರಿ ಹೊಂದುತ್ತೆ ಅನ್ನೋದು ನೋಡಿಕೊಂಡು
ಹ್ಮ್
ಓದಬೇಕು.
ಅ ನೀವು. ಹ್ಮ್ಮ್ ಈ ಯಾವ ಪರೀಕ್ಷೆಗಾದರೂ ಬಂದರೆ. ನೀವು ಬರೀಲಿಕ್ಕೆ ತಯಾರಾದ ದರೆ ನನಗೂ ತಿಳಿಸುಕೊಡಿ ನಾನು ಬರೆಯುವುದಕ್ಕೆ ಪ್ರಯತ್ನ ಪಡುತ್ತೇನೆ.
ಸರಿ ಹಾಗಿದ್ದರೆ.
ಹ್ಮ್
ನನಗುತ್ತು ಒಂದೊಂದು ಬಾರಿ ತಿಡಿದಿರಲ್ಲ ನನ್ನ ಸ್ನೇಹಿತೆ ನನಗ ತಿಳಿಸುತ್ತಾಳೆ ಅವಳಿಗೆ ಪ್ರತಿಯೊಂದು. ಗೊತ್ತಾಗುತ್ತದೆ ಅವರ ಮಾವ ಹೇಳಿ ಹೇಳುತ್ತಾರೆ. ಅವಳು ನನಗೆ ತಿಳಿಸುತ್ತಾಳೆ ಆ ಸಂದರ್ಭದಲ್ಲಿ ನಾನು ನಿನಗೆ ಹೇಳುತ್ತೇನೆ.
ಹಾ ತಿಳಿಸಿಕೊಡಿ ನಂತರ ನಿ ಅವು ಅವರ ಮಾವ ಏನು ಸರ್ಕಾರಿ ನೌಕರಿಯಲ್ಲಿದ್ದಾರೆ.
ಅವರು ಸೈಬರಲ್ಲಿ ಕೆಲಸ ಮಾಡುತ್ತಿದ್ದಾರೆಸ.
ಹೌದೇ
ಗ್ರಾಮದಲ್ಲಿ ಅವರದ್ದು ಸೈಬರ್ ಇದೆ ಆದ್ದರಿನಿಂದ ನಮಗೆ ತಿಳಿಸುತ್ತಾರೆ.
ಹ್ಮ್ ನಿಮಗೆ ತಿಳಿದರೆ ನನಗೂ ತಿಳಿಸಿ ನಾನು ನಮ್ಮ ಗೆಳೆಯರಿಗೂ ಹೇಳುತ್ತೇನೆ.
ಹಾ ಸರಿ ಹಾಗಿದ್ದರೆ
ಹ್ಮ್ ಮ್ ಊಟ ಆಯ್ತ ನಿಮ್ಮದು.
ಇಲ್ಲ ಮಾಡಬೇಕು ನಿಮ್ಮ ವಸತಿಯಲ್ಲಿ ಊಟ ಮಾಡಿ ಕೊ ಮಾಡಿದ್ದಾರಾ.
ಮಾಡಿದ್ದಾರೆ ಇನ್ನು ನಾವು ಹೋಗಲಿಲ್ಲ ಹೋಗಬೇಕು.
ಹ್ಮ ಏನು ಇವತ್ತು ಊಟ ಹಾಕುತ್ತಾರೆ ಮುದ್ದೆ ಸೊಪ್ಪು ಪಿನ ಬಸ್ಸಾರು.
ಬಸ್ಸಾರು ಅಂದರೆ ಹೇಗಿರುತ್ತದೆ.
ಬಸ್ಸಾರು ಅಂದರೆ ಸೊಪ್ಪು ಮತ್ತೆ ಬೇಳೆಯನ್ನು ಬೇಯಿಸಿ. ಅಸ್ ಮತ್ತ ಖಾರದುಕ್ಕೆ ಈರುಳ್ಳಿ ಬೆಳ್ಳುಳ್ಳಿ. ಕೊತ್ತಂಬರಿ ಮತ್ತೆ ಸಾಂಬಾರ್ ಪೌಡರ್. ಪುಡಿ ಖಾರದ ಪುಡಿ ಹಾಕ್ಬಿ ಹಾಕಿ ಮತ್ತೆ ಸೊಪ್ಪು ಬೇಯಿಸಿರೋದು ಮತ್ತೆ ತ್ತೆ ಬೇಳೆ ಬೇಯಿಸಿರೋದು ಹಾಕಿ ಚೆನ್ನಾಗಿ ರುಬ್ಬಿ.
ಹ್ಮ್
ಮತ್ತೆ ಒಗ್ಗರಣೆ ಹಾಕುತ್ತಾರೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ. ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಈರುಳ್ಳಿ ಕೆಂಪಕ್ಕೆ ಬಂದ ಮೇಲೆ ರುಬ್ಬಿರುವಂತಹ ಕಾರ ಅನ್ನು.
ಹ್ಮ
ಅದ್ರ ಒಳಗಡೆ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಅದು ಕುದಿಯುತ್ತೆ ಚೆನ್ನಾಗ ಕುದಿದ ನಂತರ. ಅದನ್ನು ಆಫ್ ಮಾಡ
ಹ್ಮ್ ಹ್ಮ್ ಬಂದ್ ಮಾಡಬೇಕೇ
ಹಾ ಬಂದ್ ಮಾಡಬೇಕು ಮತ್ತೆ ಸಬ್ಪ್ಪಿಗೆ ನೀರನ್ನು ಎಲ್ಲ ತೋದಿಸಿ ಮತ್ತೆ ಅದನ್ನು ಒಗ್ಗ್ರನೆ ಹಾಕುಉತ್ತಾರೆ ಬೆಳ್ಳುಳ್ಳಿ ಹಾಕಿ ವನ ಮೆಂಚಿನ ಕಾಯಿ ಹಾಕಿ
ಹ್ಮ
ಉಪ್ಪು ಮತ್ತೆ ಜೀ ಇದು ಸಾಸಿವೆ ಹಾಕಿ ಒಗ್ಗರಣರಣೆ ಹಾಕುತ್ತಾರೆ
ಹ್ಮ್
ಹ್ಮ ಈ ರೀತಿ ಮಾಡುತ್ತಾರೆ
ಹೌದೇ
ನಿಮಗೆ ಯಾವ ಯಾವ ಅಡುಗೆ ಬರುತ್ತದೆ
ನನಗೆ ಟಮಾಟ ಗೊಜ್ಜು ಬೆಳ್ಳಿ ಸಾರು ರೀತಿಯ ಚಟ್ನಿ ಗಳು ಪೂರಿ ಚಪಾತಿ ಹ ಟಮ ಟಮೊಟ ಚಟ್ನಿ ಕಡಲೆ ಬೀಜ ಚಟ್ನಿ ಈರುಳ್ಳಿ ಚಟ್ನಿ ಅಷ್ಟೆ ಮತ್ತ ಮತ್ತೆ ತರಕಾರಿಗಳನ್ನ ಎಲ್ಲಾ ಹಾಕಿ ಮಾಡುತ್ತ
ಮುಲ್ಲಂಗಿ ಚಟ್ನಿ ಬರಲ್ ಹೀರೆಕಾಯಿ ಚಟ್ನಿ ಬರಲ್ವಾ
ಮಲ್ಲಂಗಿಯನ್ನು ತಿನ್ನೋದೇ ಇಲ್ಲ ಮುಲ್ಲಂಗಿ ಚಟ್ನಿ ತಗೊಂಡು ನಾನೇಏನು ಮಾಡಲಿ
ಉಲ್ಲಂಗಿ ನಾನು ತಿನ್ನುವುದಿಲ್ಲ ಚಟ್ನಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತ
ಹ ನಿಮಗೆ ಪ್ರಿಯವಾದದ್ದು ಅನಿಸುತ್ತದೆ ಆ ಒಂದು ಚಟ್ಟನಿ
ಅದು ನನ್ನ ಅಮ್ಮ ಮಾಡಿದರೆ ತುಂಬಾ ಚೆನ್ನಾಗಿ ಮಾಡುತ್ತವೆ ಆದರಿಂದ ನಾನು ಅದನ್ನು ಸೇವಿಸುತ್ತೇನೆ ಸಾರಿನ ಅಲ್ಲಿ ಮೂಲಂಗಿ ಹಾಕಿದರೆ ನಾ ತಿನ್ನುವಂಂತದ್ದೇ ಇಲ್ಲ
ಹೌದೇ ಇಂದು ನಮ್ಮ ವಸತಿನಿಯನಲ್ಲಿ ಈ ಮುಲ್ಲಂಗಿ ಸಾರೇ ಮಾಡಿದ್ದಾರೆ
ಹೌದೇ ನೀವ್ ಹೇಗೆ ತಿಂತೀರಾ
ಇಲ್ಲ ಬೆಳಿಗ್ಗೆ ನಾನು ಹ ಟಮೊಟೊ ಭಾತ್ ಮಾಡಿದ್ರು ಅದನ್ನು ತಿಂದೆ ನನಗಳತ್ತ ಆ ಹಾಕಿಸಿಕೊಂಡು ಬಂದಿದ್ದಳು ನಂತರ ಮಧ್ಯಾಹ್ನ ವೇಳೆಗೆ ನಾನು ತಿನ್ನಲಿಲ್ಲ ಸಂಜೆ ಪಾನಿಟ್ಟೆ ದೇವಸ್ಥಾನಕ್ಕೆ ಹೋಗಿ ಪಾನಿಪುರಿಯನ್ನು ತಿಂದುಕೊಂಡು ಬಂದೆ
ಇಂದು ನಾನು ಊಟನೂ ಮಾಡಲಿಲ್ಲ ಮಧ್ಯಾಹ್ನ ಪರೀಕ್ಷೆ ಇದ್ಯಂತ ಹಾಗೆ ಹೋಗಬೇಕ ಬಿಟ್ಟೆ ಅಲ್ಲಿ ಹೋಗಿ ಬೇಕರಿನಲ್ಲಿ ಬನ್ನು ತಗೊಂಡು ಖಾರದ ಬನ್ನು ತಿಂದು ಮತ್ತೆ ಬಾದಾಮಿ ಹಾಲು ತೆಗೆದುಕೊಂಡು ಕುಡಿದು ಮತ್ತೆ ಹೋಗಿದ್ದೆ ಪರೀಕ್ಷೆಗೆ
ಹ ಮನೆಯಲ್ಲೇ ಖಾರದ ಬನ್ನು ತಯಾರಿ ಮಾಡಿ ಖಾಲಿ ಆಐತೆ ಆ ಒಂದು ಬನ್ನು
ಹಾ ಬನ್ನು ಖಾಲಿ ಆಯ್ತು ಮೊನ್ನೆ ಪರೀಕ್ಷೆ ನಂತರ ಬರೆದು ಬಂದೆ ಹೊತ್ತೆ ತುಂಬಾ ಹಸಿ ತೆಗೆದಿತ್ತು ಅಮ್ಮ ಚಹಾ ಮಾಡಿದ್ದರು ಬಂದು ಅದನ್ನ ತಿಂದೆ
ಹೌದೇ
ಹ್ಮ್ ಹ್ಮ್
ಪರೀಕ್ಷೆ ಚೆನ್ನಾಗಿ ಆಯ್ತ ಅಲ್ಲವೇ
ಚೆನ್ನಾಗಿ ಆಯ್ತು ಇಂದು ನಮ್ಮ ಮನೆ ಒಳಗಡೆ ಕೋತಿಗಳು ಬಂದು ಬಿಟ್ಟಿದ್ದವು ನಮ್ಮ ತಾತ ಗೇಟು ತಗ್ದು ಬಿಟ್ಟಿದ್ದವರು ಮಾವಿನ ಕಾಯಿ ಹಾಲಿನ ಪ್ಯಾ
ಇದನ್ನು ನಾವು ಮುಂದಿನ ಕರೆಯಲ್ಲಿ ಮಾತನಾಡೋಣವೇ ನನಗೆ ಈಗ ಒಂದು ಸ್ವಲ್ಪ ಕೆಲ್ಸ ಉಂಟು
ಸರಿ ನಾನು ತಿಂದು ಬರುತ್ತೇನೆ ಹತ್ತದ ನಂತರ ನಿನಗೆ ಕರೆಯನ್ನು ಮಾಡುತ್ತೇನೆ
ಹೌದೇ ತಿಂದು ಇನ್ನು ಎಷ್ಟು ಸಮಯ ತಗದುು ಕುಲತೀರಿ ನೀವು
ಇನ್ನ ಒಂದು ಹತ್ತು ನಿಮಿಷ
ಹೌದೇ ಸರಿ ಆಗಿದ್ದಿದ್ದಾರೆ
ಹಾ ಧನ್ಯವಾದಗಳು